ಹ ರಾಮ ಏನ್ ಮಾಡತೀರ ಆರಾಮ್ದ್ರೀ ಹಾ ರೀ ಹೆಂಗ್ ಮಾಡತ್ರರಿ
ಏನಿಲ್ಲ ನೋಡ್ರದೇ ರೀ ಮಮ್ಮಿ ಜಿಲೇಬಿ ತಂದ ಇದ್ಲಿರಿ ತಿಂತಾ ಇದ್ನ
ತನ್ ತೆನ್ರಿ ಮತ್ತತ್ ನಮಗ್ರಿ ಹ್ಮ ಹ್ಮ ಹ್ ಆಯ್ತ್ರಿ ಹಾ ಹಾ ರೀ ದು ಅದ್ ಹ್ಯಾಂಗ್ ಬತ್ತಿದೆ ಹ ಹಾ ರಿ ಹ ಹಾ ರಿ ಹ್ಮ್ ಚಲೋ ಬಿಡ್ರಿ ಅವ್ರ್ ಫ್ರೆ ಷಿದಿದ್ದ ಚಲೋ
ಹೂನ್ ರೀ ನಮ್ ಸಲಾಗ ಹಾಕ್ಯಾರೀ ಇವಾಗ ಹಾಕ್ಯಾರೀ ನಾಳೆ ಒಯದ್ರಾಯ್ತು ಸುಮ ಬೇರೆ
ಹಾ ಹಾ ರಿ
ಹ್ಮ್ ಮಗ್ ಸ್ವಲ್ಪ ಆರಾಮ ಇಲ್ರಿ ಮಾಡಕನ್ ಆಗಲ್ಲ
ಹೌದಾ ರೀ ಹ್ಮ ಹ್ಮ ನಡಿತತ್ ಅವ್ರೀ ಇದು ಹ್ಮ ಅವಟ್ ಸ್ವೀಟ್ ಒಯದ ಎದ್ರದ್ರಿ ಹ್ಮ ಹೌದ್ರಿ ಫಸ್ಟ್ ಟೈಮ್ ಕೇಳತ್ತ ನೋಡ್ರಿ ನ
ರಿ ಹುಳಿ ಕಟ್ಟಿ ಇಡ್ತಾರಿ ಸಜ್ಜದ್ರಿ
ಹ್ಮ್ ಹಾ ರೀ
ದೊಡ್ ಚೆನ್ನಾಗಿರುತ್ತರಿ ಟೇಸ್ಟ್ ಸಕ್ಕರೆದ ಅಲ್ರರಿ
ಹಾ ಹಾ ರೀ ನೋಡಮ್ ಹಂಗಂದ್ರ ಅದು ಟೇಸ್ಟ್ ಮಾಡಕ್ ನಿಮ್ ಕಡೆ ಬರನ್
ಬರ್ರಿ ಹಿ ಹಿ ಹಿ ಹಿ ಹಿ ಬರಿ ನಮ್ ಕಡೆ ಮೇಡ ಗುಂಡು ಬಜಿ ಇರ್ತ ನಮ್ ಕಡೆ ಗುಂಡು ಗುಂಡ ಇರ್ತ ಹ್ಮ ಫೇಮಸ್ ಗುಂಡು ಬಜಿ ಜಿಲೇಬಿ
ಗಿದೆನೇನು ಈರುಳ್ಳಿ ಅವ್ ಹಾಕ್ಯಾವ್ರಿ.
ತರ್ ನೋಡ್ರಿ ಗುಂಡು ಗುಂಡುಕ ಆ ತರವ್ ಇಲ್ಲಿ ಫೇಮಸ್ ರೀ ಗುಂಡು ಬಾಜಿ.
ಹೌದೇನ್ರಿ ನೋಡಕರಾ ಬರ್ತೇನ್ರೀ.
ನೀವ್ ಬರ್ರಿ ಹ್ ಹ್ ಹ್ ಅಫ್ಕೋರ್ಸ್ ಬರ್ರಿ ನಮ್ಮನೆ ನಮ್ಮನ್ನ ನೋಡ್ದಂಗ್ ಆಗು ಬರ್ ನಮ್ಮೂರು ಹ್ಮ ಹ್ಮ್ ನಮ್ದಂತ್ರು ಸಮ್
ಹಾ ಹಾ ರೀ ಯಾವಾಗ್ ಗು ಗುರ್ ಸಂತೆರೆ ಹ್ಮ ಆಯ್ತು ಹಾ ಹ ಹ ನೋಡಮ್ ನಮ್ ಅಕ್ಕನ ಕಡೆ ಬಂದಕ್ರ ಆ ಕಡೆ ಬರ್ತೇನ್ೀ ಹತ್ರ ಹ ರೀ ಹಾ ರೀ ಇಲ್ಲಿಗನೇನು ಮಾಡದಿಲ್ ಸ್ವಲ್ಪ ನಾಳಿಗೆ ಊರಿಗೆಗ್ ಹೋಗ್ಬೇಕಕ್ ಅನ್ಕೊಂಡಿದ್ವ
ಹೌದ್ರಿ
ಹ್ಮ್ ಅದ್ರದ್ದ ಏನ್ರ ಪ್ರಿಪೇರ್ ಮಾಡ್ರೆ ಮಾಡ್ಬೇಕು
ಹೌದ್ರಿ ಹ್ಮ
ಈಗೇನ್ ಇನ್ ಮಾಡ ಈ ಜನ ಬ ಇಲ್ಲ ನಮ್ಮ್ ಏರೋದಾಗ ಎಲ್ಲಾರೂ ಕುಡಿ ಹೊಂಟಿದೇವ್ರಿ ಹ್ಮ ರೀ ಒಂದೆರಡು ಒಂದೆರಡು ಬದರ್ ಜರ್ನ
ಇದಿದ್ದರಿ
ಹಾ ರೀ ಜನ ನಾಸಿಂ ಸ್ವಾಮಿ ಅಂತದ ಅಲ್ಲಿ ಹೋಗ್ಬೇಕ ಅನ್ಕೊಂಡಿದ್ದವ್ರ ಹ ಅ ಹ್ಮ ಹಾ ಹದಾ ಹೋಗ್ಬೇಕಂತ ತ್ತಾಳ ಕೊಂಡಿದಾವ್ರೆ ಅದ್ರ ಬಗ್ಗೆ ಯಾಕಂದ್ರ ಮಾತಾಡಬೇಕಂತ ಹೇಳಿ ಕೆೇಳಗ್ ಬಂದನ್ರಿ ಅವ್ರಲ್ಲಾರೂ ಮಾತಾಡತಾರಿ ಹ್ಮ್ ಕೇಳ್ಸ ಆತದೇನ್ ನಿಮ್ಗ ನಮ ಸೈಡ್ ಭಾಷೆ ಬೇರೆ ಆಗ್ತದಲ್ರರಿ ನಾವ್ ಗಗೀತಗಿದ ನ ಐೋ ಮಂದಿಗೆತರು ಆದ ಇದ್ರು ನಾವು ಪೂರ ಹೋಗಿಡ ಅವವ ಇದು ಸಂಗೀತ ಇ ಸವೇ ತಕ್ಕ ಮಕ್ಕಳು ಅಷ್ಟ್ರೀ ಹೌದೇನ್ರಿ ಹ್ಮ ಹ್ಮ್ ಹ್ಮ ಹಾ ಹೌದು ಹೇಳಾರಿ ಇಬರು ಹೆಣ್ಮಕ್ಳ ಯಾರ ಅಂತ ಹೌದು ಹ್ಮ ಚಲೋ ಆಯ್ತು ನಾ ಅದೇ ಅಂದೆ ನಿಮ್ಮ ಮಹಾಲಕ್ಷ್ಮಿ ಹರ ತ ಹಕ್ಕ ಮಹಾಲಕ್ಷ್ಮಿ ಹರ ತ ಕೈ ಬರು ಅಂತ ಹೇಳಿದ ಮ ಕವಿತಾ ಅವರು ಕೂಡ ನೀವು ಮಾತಾಡಿದ್ರ ಹ್ಮ್ ಅವರು ಚಲೋ ಮಾತಾಡ್ತಾರ ಹ್ಮ ಅವ್ರ ಹ್ಮ ಹೌದ್ರಿ ಕ ಅವರುೂ ನಿಮ್ದ ಇದನ್ನೇ ಆಗ್ಬೇಕೇನ್ರೀ ಹೌದು ಅಂದ್ರ ಸವ ಸವಿತಾಕ್ಕ ಮತ್ತೆ ಕವಿತಾಕ್ಕ ಹೌದೇನ್ರರಿ ಹಾ ಹಾ ಹಾ ನಂಗಿದ ಗೊತ್ತಿದ್ದಿಲ್ರಿ ಹ ನನ್ಗ ಅವ್ರು ಬರ ನಮ್ ಭೂಮಿ ಗೂಡ ಮಾತಾಡನ್ ಅಂದ್ರ ಅವ್ರ ಫ್ರೆಂಡ್ ಫ್ರೆಂಡ್ ಅಂತ್ರಿ ಅವ್ರದಷ್ಟ ಜಾಸ್ತಿ ಮಾತಾಡಿದವನು ಹಾತ್ರ ಹೌದ್ರಿ ಹಾ ಹ ಹಾ ಹಾ ಹಾ ನಂಗಿದ ಅಂದಾರೀ ಅಂದಾರ ಅವರು ವನಿ ಅಂತ ಅಂದ್ರಾ ಕನ್ಫ್ಯೂಸ್ ಆಗ ನಂಗ ಇದೆಲ್ಲಾ ಹೇಳ ಹ ಬಂಗ ಹ್ಮ ಗ ಅ ಶಣ ಮಂಗಳ ಗೌ ಮನಯಾಗಗೆ ಓಕೇಳೆ ಬಂದರ್ತಳ್ತ್ಯಾಡ್ರಿ ನೀವ ಮಂತಿ ಸಾಕು ಅಂದಷ್ಟ ಮತ್ತೇನಲ್ರಿ ನೀವೇ ಹೇಳ್ಬೇಕುನರ ಅಂದ್ರೆ ಎಲ್ಲಾರೂ ಕ್ಲೋಸ್ ಹರ ನಿಮ್ಗ ಹ್ಮ ಚಲೋರಪ್ಪಾ ಹಿಂಗಿದ್ರ ಹ್ಮ್ ಎಲ್ಲಾ ಫ್ರೆಂಡ್ಸ್ ಕತ್ ಇದ್ರೆ ಏನು ಟೆನ್ಷನ್ ಹಾ ಚಲ್ಲಾರೆ
ಚಲ ಆರ್ ನೋಡ್ರಿನ್ರಿ ಚ ಆ ನೋ
ಹ ಹಾ ರ ಸವಿತ ಯಾರ ರಕ್ಕನ್ ನಾನ್ ಕೇಳಿದ್ರೆ ನಿಮ ಹಾ ಹಾ ಹ ಕಂದಡಬ ಹಾ ಹಾ ಹಾ ಈಷ್ಯ ಮ ಹೇಳಿ ಅವ ಯಾವಾಗ ಹೌದ ಲೆ ಗಾನನ್ ಚಲೋ ಆಯ್ತ್ರಿ ಎಲ್ಲ ನೋಡಿದ್ರೆ ಹಿಂಗ್ ಚಂದ ಇರ್ಬೇಕು ಇದ್ರ ಚಲೋ ರ ಹನ್ನ ಅಮ್ರಬ ಚಲ್ಲ ನತ ಒಬ್ರ ಒಬ್ಬ್ರಂದು ಒಬ್ರಂದು ಮಾಡ್ಕೊ ತಗ್ರರಿ ಹ್ಯಾಂ ಬಾ ಅಂತರ ಅವ್ರು ಹ್ಮ್ಮ್ ಆಗುಎ ಅನ್ನ ಆಕೆ ಅರೆ ನಾವ ಇಲ್ರಿ ಇಬ್ರು ಬರೀ ಅಣ ತಮ್ಮಸ್ ಹಾ ಹಾ ರೀ ಅವ್ರದ ಏನೋ ಮ್ಯಾರೇಜ್ ಆಗಿಲ್ರಿ ಹ ರ ನೋಡತಿದೇವ ಹೆಣ್ಣ್ರೀ ಹ ಹ ಸೇಮ್ ಕವಿತಾ ಅವ್ರದುು ನಮ್ದು ಸೇಮ್ ಅದ್ರಗೆಲ್ಲ ಎಲ್ಲ. ಹ್ಮ್ಮ್. ಹಾ ಅಂದ್ರ ಎಲ್ಲ. ಅನೇರಿ. ಮನಯಂದು ಸಿಚುವೇಶನ್ ಬಿ ಸೇಮ್ ಅದ್ರೀ ಅವ್ರ ಎಲ್ಲಾ ಸೇಮ್ ಅದ ನೀವು ನಮ್ಮ. ಇವಾಗ ಹಚ್ಚಿ. ಇಬ್ರಾಹಿಂ ನಂದು. ಹಲ್ಬಿಟ್ರಿ ಮತ್ತೆ ನಿಮ್ದು ಕಂಪ್ಲೀಟ್ ಆಲಕ್ ಮತ್ತ. ಇತ್ತಲ್ಲ. ಹ್ಮ್ ಆಕ್ಕಿ ಗಚ್ಚರಿಗನಾಗಲ್ಲ ಆಯ. ಹ್ಮ್ ಅದೊಂದ್ ಮುಗುಸ್ಬಿಡ್ರಿ ಮತ್ತ
ಹುನರಿ ಅದೊಂದ ಮುಗಿಸಿ ಬಿಡ್ತೀನಿ ಆಯ್ತ್ರಿ.
ಹ್ಮ್.
ಹ್ಮ್ ಕೊಟ್ಟಿದ್ದಲ್ಲ ಹ ರಿ.
ಬೇರೆ ಯಾವ್ದದರೆ ಮತ್ತ ಟಾಸ್ಕ್ ಬರ್ತೇನ ಮೇ ಬಿ ಸವಿ. ತಕಂದ ಏನಯತ್ರಿ.
ಅವರದ ಕಂಪ್ಲೀಟ್ ಆಗೇತ್ರಿ.
ಹ್ಮ್ ಈಗ ಮುಂದ ಬ್ಯಾರದ ಯಾವ್ದಾರ ಟಾಸ್ಕ್ ಅದ ಏನ್ರಿ.
ಕೇಳ್ಬೇಕ ನೋಡ್ರಿ ಗೊತ್ತಿಲ್ಲ ಯಾವದು ಏನ ಅಂದಿಲ್ಲ ನೋಡ್ರಿ ಹ್ಮ್.
ಹ್ಮ್. ಹ್ಮ್ ಕೇಳ್ಬೇಕದು ಅವೆಲ್ಲ ಮುಗಸಾನ ಏನ್ ಬರ್ತದ ಅತ ಕೇಳ್ಬೇಕ. ಹ್ಮ್.
ಮುಗ್ಯನ ಏನ ಬರ್.
ಹ್ಮ್. ಹೌದ್ರಿ ಮತ್. ಮತ್ತೆ ನೀವ ಏನ ಯಾವ್ಯಾವ ಹಿಂಗ ಪ್ಲೇಸ್ ಗೋಳಿಗ ಹೋಗಿರಿ.
ನಾನ್ರಿ ಹುಂ ಫೇಮಸ್ ಈ ಕಡೆ ನೋಡ್ರಿ ಧರ್ಮಸ್ಥ. ಸ್ಥಳ, ಸರಿಸಿ. ಫಾಲ್ಸ್ ಜೋಗ ಫಾಲ್ಸ್ ಮುರುಡೇಶ್ವರ ಅಂಜನ ಆದ್ರ ಬೆಟ್ಟ ನೋಡ್ಬಂದ.
ಹೌದ. ನಾವು ಮುರಡೇಶ್ವರದ್ ಹೋಗ್ಬೇಕ್ರಿ ನಾವು. ಅಲ್ಲೆಲ್ಲ ಹೋಗಿಲ್ಲ. ಮುರುಡೇಶ್ವರ ಹಾ ಗೋಕರ್ಣ ಹೊರನಾಡ ಅವು ಬಿಟ್ಟು ಈ ಕಡೆ ಹೋಗಿದ್ದೇವು ನಾವು ಬ್ಯಾರೆ ಕಡೆ. ನಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ. ಹಾ ಹಾ ನೀವು ಸ್ಕೂಲ್ ಕಡೆಯಿಂದ ಹೋಗಿರ
ಇದ ಈ ಕಡೆ ಈಗ್ ಹೋಗಿಲ್ಲ ರೀ ಇವಾಗ ನಾವ್ ನೋಗ್ಬೇಕಕ್ ಮದುವೆ ಆದ ಮೇಲ ಕುಕ್ಕೆಯಗ್ ಹೋಗ್ಬೇಕಕ್ ಅನ್ಕೊಂಡೀರಿ ಹೋಗೋದಾಗಿಲ್ಲ ಹೋಗ್ಬೇಕು ಹೋದಾಗ ಹೇಳ್ ಎಲ್ಲಾ ಪ್ಲೇಸ್ ನೋಡ್ಕೊಂಡ್ ಕುಕ್ಕೆ ದರ್ಶನ್ ಮಾಡ್ಕೊಂಡ್ ಬರ್ಬೇಕು. ಹ್ಮರಿ ಹ ಹಾ ಸರಿ ರಿ.
ಹ್ಮ್